ಹ ಹ್ಮ ಹಲೊ ಹಲೊ ಅಲೊ ಮೈಕ್ ಟೆಸ್ಟಿಂಗ್ ಮೈಕ್ ಟೆಸ್ಟಿಂಗ್. ಹೇಳಿ ಬ್ರೋ ಹೇಳಿ ಬ್ರೋ ಮೈಕ್ ಟೆಸ್ಟಿಂಗ್ ಹೇಳಿ ಬ್ರೋ ಏನು ಓದದಂತೆ.
ಅಯ್ಯಪ್ಪ ಏ ನಂಗೊಂಚೂರು ಕೊಡೊ ಶುಭು ಅದಲ್ಲ. ಚೇಂಜ್ ಮಾಡ್ದೆ ಏನ್ ಅಬಿ ಏನ್ ಅಂದೆ.
ಅಡ್ವಾಂಟೇಜಸ್ ಅಫ್ ತಲೆಗೆ ಹತ್ತುತಿಲ್ಲ.
ಗಣ ವಸ್ತು ಇ ಯಾರವೇ ಹೆಂಗ ಇಲ್ಲ ಏನು ಏನಲ್ಲ ಏನಂಗ
ಹವ ಕ ಹಂಗೆ ನೀ ಜೋರ ಬ ನೀ ಏನ್ ಮಾಡ್ತಿದಿಯ. ತಾಮಸ್ಗು ಡಿಸ್ಟರ್ಬ್ ಮಾಡ್ತಾನಂತೆ ಫೋನ್ ಮಾಡಿ.
ಹಾ ಹಾ
ದಶ ಮಾತ ಚ
ಇಲ್ಲ ಇಲ್ಲ ಇಲ್ಲ
ಅಭ ಯನತ
ನ ಏನ್ ಕಾರೋದು ಎಸ್ಏ ಏನ ಹೇಯ್ ಹೇಯ್ ಹಾ ಅದು ನ ನ ಕಷ್ಟತಾನ ಇಲ್ಲ ಅ ಎಳ್ ಏನ್ ಮಾಡ ುದ ಮನೆೆ ಮಾಡ್ಬ ನಿಾರ ಹೋ ಮಾಡ್ತಿದ್ದಾ ಹ ಹೋ ಮಾಡ್ತಿದ್ದೆ ನೀನು ಏನು ನಿ ಹೋಗ್ ಮಾಡ್ ಮಾಡ್ ಮಾಡ್ತಿದ್ದ್ಯಾ ಏನ್ ನ ಮತ್ತಪರಮ ಚನ್ನಾಗ್ ಜೋರಾಗ್ ಓದು
ಏನ್ಲ ಇದು
ಯಾಕೆ
ನಾಳೆ ಒಂದ್ ದಿಸ ಅಷ್ಟೇ ನಾಳೆದೆಲ್ಲಾ ಎಕ್ಸಾಮ್ ಅಷ್ಟ್ ಬೇಗ ಪ್ರಿಪೇರ್ ಆಗ್ಬೇಕು
ಹ್ಮ್ ಏನ್ ಇಲ್ಲ ಸರ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ ಹ್ಮ್ ಹೇಯ್ ಹಾ ಹೊತ್ತಾಗದಾ ಹತ್ ನಿಮಿಷ ಕಟ್ ಮಾಡಪ್ಪಾ ಮ ಮ ಹ್ಮ ಹಾ
ಎ ಇದು ಕಾಲ್ ಕಟ್ ಆಗ್ದೇ ಇಕಡೆ ಹ್ಮ
ಅಭಿ ತೋಡಾ ಪೀಸ ಲದ ತೋಡ ಪೀಸ್ ಯಾರ ಪ್ರೇಮ ಶಿವುನ ಪ್ರೇಮ್
ಶಿವು ಈ ಕಡೆ ಆಕ ನಾನೆ
ಹ ಯ ಯಾರಿಗ ಕಾಲ್ ಕಟ್ತೊಂಡ್
ಸ
ಹ್ಮ್ ಹ್ಮ
ಎಲ್ಲದಿ ಬಂದಿದಿರ ಬ ಇಲ್ಲಿಲ್ಲಾ ಅಲ್ಲೆ ನಿಂದಿರ್ ಬಂದ
ಪಸ್ಟ್ ನಂದ್ ಆಮೇಲ್ ನಿಂದ್ ಪಸ್ಟ್ ನಂದ್ ಇಲ್ಲ ಪಸ್ಟ್ ನಂದ್
ಹ ಚನ್ನ ಮಾತಾಡಂದ ನಂದ್ ಇನ್ನ ಐದಾಗ
ಹ ನಮೇರ ಮನ್ ಬಲ ರ ಹ್ಮ ಹ್ಮ್
ಹಾ ಆರು ಮುಕ್ಕಾಲು ಹಾ ಆರು ಮುಕ್ಕಾಲು ತಿಕ ಮುಚ್ಚು ಹಾ
ಹದಲ್ಲ ಮರೆಯ ಹ್ಮ್ ವನಿದು ಅದಕ ನಾ ಮುಡಗ್ ಫೋನ್ ಮಾಡಾನೆ ಹ್ಮ ಅಭಿ ನೀರೋ ಅದೇ ಅದೇ
ಬರ್ತ ನ
ಯಾರು ಇಲ್ಲ ಪ್ರೇಮ್ ರೋಮಾಲಯ
ಇಲ್ಲ ಇಲ್ಲ ಯಾರು ಇಲ್ಲ ಇವಾಗ
ಹಾ ಹ್ಮ್ ಹ್ಮ್್ಮ ಹ್ಮ್ ಹ್ಮ್ ಹ್ಮ್ ಹ್ಮ್ ಮದ
ಹಾ
ಎಟ್ ಮಾಡುದುಬೋದು
ಫಸ್ಟ್ ಮುಗಸಾಗ ಟ್ರೈ ಮಾಡ್ತೇನ್ ದೊಡ್ಡದು ಎಲ್ಲಾರ ಈಸಿ ಇದೆ ಅಂತ ಏನ್ ಈಸಿ ಐತಿ ಅದು ಒಂದೊಂದ್ ಪಾಯಿಂಟ್ ಅರ್ಧ ಅರ್ಧ ಪೇಜ್ ಐತೆ
ಹ
ಕಟ್ ಶಾರ್ಟ್ ಮಾಡಿದ್ನು ಏನೂ ಅರ್ಥ ಆಗ್ತಿಲ್ಲ ಅಾಗ
ಹಾ
ನಿಂಗೆ ಕಾಣಿಸ್ತೈತೆ ಫಸ್ಟ್ ಮಾಡೆಲ್ಲ
ಹಾ ನಾ ಟ್ಟಗ ಕೊಷ ಕರ್ಕ ಇಷ್ಟು ಕಡೆ ವಿಟ್ಟಡ ಹ್ಮ್ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಓತಿ ಪ್ರ್ರಮ್ ನಿಮ್ ತರ ಫುಲ್ ಡೀಪ್ ಹೋಗಲ್ಲ ನೀವು
ಫುಲ್ಲ್ಲ ನಾನು ಇಂಪಾರ್ಟೆಂಟ್ ಓ್ತಿರೋದು ಮೂರನೇ ಕ್ವನ್ ಗೆ ಸ್ಟಕ್ ಆಗಿದ್ದೀನಿ ನು ಇಂಪಾರ್ಟೆಂಟ್ ಕ್ವನ್ ಹ
ಹಾ
ಅದಕ್ಕೆ ನಾನುುತ್ತಾ ಆಡ್ತಿದ್ದೀನಿ ಏನ್ ಮಾಡದಂತ
ಹ್ಮ್ ಹ್ಮ ಹ್ಮ್ ನೀನ್ ಎರಡು ನಿಮಷ ಮಾತಾತೇಲೆ ಅಬ ಅಬಿ ಫೋನ್ ಮಾಡ್ತಾನ
ಬರೀ ಅವರುಂದ ಇವ್ರು ಇವ್ರಂದ ಅವ್ರು
ಅಂದ್ರೆ ಯಾವ ನ ಬರ್ಬೇಕಾದ್ೂ ಆಗ್ಬೋದಾ
ಾಕಿ ಏ ಏಡೊ ಹ್ಮ ತೋರ್ಸಲೆ
ಐ ಸುಬ್ಬು
ಹ
ಯಾರ್ ನಂಬರ್ ಬೇಕಾದ್ರು ಕಾಲ್ ಮಾಡ್ಬೋದಾ?
ಇಲ್ಲ ಮಗ ಅದು ಯಾವ್ದ್ರಲ್ಲ ಇದ ಐತೆ ಅದ್ರಲ್ಲಿ ಮಾತ್ರ ಮಾಡಕ್ ಬರೋದು
ಹ ಹಾ ತೋಸತ ಅಲ್ಲಿಲ್ಲಿ
ಹ್ಮ್
ಹ್ಮ
ತೋರ್ಸೋದಲ್ಲ ಅವ್ನ್ ಹಿಡ್ಕೊಂಡ್ ಮೆಟ್ಟ ಮೆಟ್ಟ ನ ಹೊಬೇಕ ಣ ಅವ ಅವನ ಅವನ್ ಹೊಡ್ದಂಗ ಅಬ ಅವ್ನ ಹೊಡ್ದಂದ ಅವ್ನ ಸುಳೆ ಮಗನು ಹುಟ್ಟಿಲ್ಲ ಅನ್ಸಿರ್ಬಾರ್ದ ಆ ತರ ಹೊಡ್ಬೇಕ ಸುಳೆ ಮಗ
ಅವನ್ ಮಾತಾಡಿರೋದು ಅ ಅವ್ನ್ ಮಾತಾಡಿರೋದು ಬೇರೆಯವ್ರ್ ಬಗ್ಗೆ ಯಾರು? ಕುಮಾರಸ್ವಾಮಿ ಯಾವ್ದ್ ಯಾವ್ದ್ ಮಾತ್ ಹಿಸ್ಟ್ರಿನಲ್ ಹಾಕೌನೋ ಎಲ್ಲಾ ಹ್ಮ್ ಕುಮಾರಸ್ವಾಮಿ ಯಾವ್ ವಾಚ್ ಹಾಕುದ್ರೇನು ಎಂಬತ್ ಲಕ್ಷದ್ ವಾಚ್ ಹಾಕುದ್ರೇನು ಅರ್ವತ್ ಲಕ್ಷದ್ ವಾಚ್ ಹಾಕುದ್ರೇನು ಅರವತ್ ಸಾವೃದ್ ವಾಚ್ ಹಾಕುದ್ರೇನು?
ಹ್ಮ್ ಹ್ಮ್ ಹ ಹ್ಮ ನಮ್ಗೇನ್ ಬೇಕು? ಕುಮಾರಸ್ವಾಮಿ ರೊಚ್ಗೆದ್ದೌರ್ ಈಗ ಅದ್ರಿಂದಾನೆ ಜನ ಹಿಂಗೆ ಹೇಳ್ತಾಯಿರೋದು. ಓಹೋ ಅಲ್ಲ ಯೋಚ್ನೆ ಮಾಡು ಅರವತ್ ಲಕ್ಷದ್ ವಾಚ್ ಆದ್ರೇನು ಎಂಬತ್ ಲಕ್ಷದ್ ವಾಚ್ ಆದ್ರೇನು? ಯೂರ್ ತಂಟೆಗ್ ಹೋದ್ನಾ ಅವ್ನು? ಹ್ಮ್ ಅಯ್ಯಪ್ಪ ಏಯ್ ಅ ಸುದೀಪ್ ನೋಡು. ಏನು ಸುದೀಪು ಓ ಅದೇನ ಹಂಗ್ ಬಂದಿದ್ದು ಹೊಸಾದು?
ಏನ್ ಕೇಳ್ದ? ಇಲ್ವಲ್ಲ ಕಿಚ್ಚ ಫೋನ್ ಅವ್ನ್ ಎಲ್ ಹೋಗ್ತಾನಲ್ ಅವ್ನ್ ಎಲ್ಲೆಲ್ ಹೋಗ್ತಾನ್ ಶೂಟಿಂಗ್ ಅಲ್ ಅ ಎಲ್ ಶೂಟಿಂಗ್ ಹೋಗ್ತಾನಲ್ಲಿ ಅ ಅಯ್ಯೋ ಬಟ್ಟೆ ಏನಾಯ್ತ್ ಏನಪ್ಪಾ?
ಹಾಕಿದ್ಯಾ ಬಟ್ಟೆ?
ಬಟ್ ಆ ಇಲ್ ಬೆಶೀಟ್ ವಾಶ್ ಹಾಕುವಂತೆ
ಹ್ಮ್
ಏ ಸಮ ಆಯ್ತಲ್ಲಪ್ಪ ಸರಿ
ಹಾಂ ಸರಿ ಹಾಂ ಹಾಂ ಅಲ್ಲಿ ಅ
ಕಟ್ಟೆ ಆಗ್ತಿಲ್ಲಲ್ಲ ಯಾಕ?
ಕಟ್ ಆಗ್ತಿಲ್ಲ?
ಯಾರಿಗೋ?